ಹ್ಮ ಸರ್ ಅದ್ಕೆ ಇವಾಗ ಏನ್ ಮಾಡ ಆಗಲ್ಲ ಒಂದ್ ರೂಮ್ ಗೇಮ್ ಸ್ನೇಹಿತರ ಜೊತೆ ಮಾಡ್ಕಳ ಸರ್.
ಹ ಅದೆಲ್ಲಾ ಬಡಸಾರ್ ಸುಮ್ ಮ್ನೆ ನೈ ಶಿಫ್ಟ್ ಆಗಸ್ಕತೀನಿ ಸ ನೀಟಾಗ್ ಅಪ್ಪಂಡೌನ್ ಮಾಡ್ಬೋದು.
ಹ ಸರ್ ಅಪ್ ಅಂಡ್ ಡೌನ್ ಮಾಡ್ಕಳಿ. ಸ ಸರ್ ಅಲ್ಲಿ ಏ ಏ ಏನ್ ಏನ್ ನಿಮ್ಗೆ ವರ್ಕಿಂಗ್ ಪ್ರೋಸೆಸ್. ಹಾ
ಹಾ ಸೂಪ್ರರ್ವೈಸರ್ ಸ.
ಸುಪ್ರವೈಸರ್ರ್ ಸ ಸೂಪ್ರವೈಸರ್ಲ್ಲಿ ಅದೇ ಯಾವತ ಏನೇನ್ ವರ್ಕ್ ಇರುತ್ತೆ ನಿಮ್ಗೆ. ಹ್ ಹೌದು ಸೂಪರ್ವೈಸರ್ ಅಂದ್ರೆ ನೀಏನಂತ ಏನಿಲ್ಲ ಮಾಮೂಲಿ ಎ ಸೂಪ್ರ್ ಹೇ ಬಾಯ್ ಮುಚ್ಚಲೇ ನೀವು ನೀವು ನಾನ್ ಮಾತಾಡ್ತ ಹ ಹಾ
ಹುಡುಗರು ಕರಾಟ್ಟಗೆ ಬಂದ್ರು ನೋಡ್ಕೋಬೇಕು ಹುಡುಗರು ರಜಾ ಕೊಡೋದ್ಯಾವಗ ಅವ್ರು ರಜಾ ಇದು ಆ ಆಳು ಮೂಳು ಹ್ಮು ಆಮೇಲೆ ರಜೆ ಆಗ್ತಾರ ಅಂತ ನೋಡ್ಕೋಬೇಕು ಕೆಲ್ಸ ಮಾಡ್ತಿದರ ಅಂತ ನೋಡ್ ಬೇಕು ಆಮೇಲ್ ಗಾಡಿಗಳು ಬರ್ತಾವಲ್ಲ ಗಾಡಿಗಳ್ದು ಐಟಮ್ ಬಂದಿರೋದು ಬಾಲ್ಲ ಲೋಡ್ ಅನ್ಲೋಡಿಂಗ್ ಮಾಡ್ದಾರಲ್ಲ ಮಾಡ್ ಮಾಡಿದಂಗ್ ಮತ್ತೆ ಮಾಡಿಸಬೇಕು
ಹ ನಿ ನಿಮ್ಗೆ ಸಿಸ್ಟಮ್ ಯಾಡ್ ಮಾಡ್ಬೇಕಲ್ವಾ ಇವಾಗ ಇಷ್ಟು ಒಂದ್ ಗಾಡಿದ್ ಇಷ್ಟು ಐಟಮ್ ಇತ್ತು ಇಷ್ಟು ಬಂತು ಅಂತ ಎಮ್ ಟಿ ಬಾಕ್ಸ್ಗಳು
ಹಾ ನಮ್ಗ ಆಡ್ ಆಡ್ ಮಾಡ್ತಾರ ನಮ್ಗ್ ಆಡ್ ಮಾಡ ಕೊಡ್ತಾರೆ
ಹಾ
ಏ ಈ ಇಂತೀಂತ್ತ ಐಟಮ್ ಬಂದೈತೆ ಇದು ಅಂತ ಅದ್ನೆಲ್ಲ ಹುಡ್ಗೀರ್ ಹೇಳಿ ಎಲ್ಲಾನ ಸಪ್ರೇಟ್ ಮಾಡ್ಸಿ
ಹಾ ಸರ್ ಸರ್ ನಿಮ್ಗ್ ನಿಮ್ಗೆ ಬೇರೆ ಒಂದ್ ಸಿಸ್ಟಮ್ ಕೊಡ್ತಾರ ಲ್ಯಾಪ್ಟಾಪ್ ಕೊಡ್ತಾರ ಸರ್
ಹ ಅಲ್ಲ ಜನರಲ್ಲಾಗೆ ಎಲ್ಲರಿಗು ಐಡಿ ಬೇರೆ ಬೇರೆ ಕೊಟ್ಬಿಟ್ಟಿರ್ತಾರೆ ಈಗ ಇರೋದೆ ಎರ್ಡು ಲ್ಯಾಪ್ಟಾಪ್ ಅಂತಂದ್ರೆ ಹಾ ಹೇಳಿಹೇಳಿ ಬಟ್ ಬೇರೆ ಬೇರೆ ಕಂಪ್ನಿ ಎಲ್ಲ ಕೊಟ್ ಸಪರೇಟ್ ಲಾಪ್ಟಾಪು
ಹ ಸರ್ ವೇತನ ಎಷ್ಟು ಬರ್ಬೋದ ಸ ಹ ಸರ್ ನಿಮ್ದು ವೇತ
ವೇತನಾ ವೇತನ ಇಪ್ಪತ್ತೇಳು ಸಾವ್ರ
ಪರಾವಾಗಿಲ್ಲ ಸ ಮಾಡಿ ಸರ್ ಹತ್ರಗದೆ ಊರ್ ದಂಡೆ
ಆದ್ರೆ ಎಲ್ಲಾ ಕಟ್ಟಾಗಿ ಇಪ್ಪತ್ತ್ ಮೂರು ಸಿಗುತ್ತೆ ಸ
ಹೌದಾ ಪರವಾಗಿಲ್ಲ ಸರ್ ಇಪ್ಪತ್ತ್ ಮೂರು ಸಿಕ್ಕ್ರು ಎಷ್ಟ್ ವಾಸಿಲ್ಲ ಅದು ಊರು ಹತ್ರ
ಹ ಹ್ಮು ಸರ್ ಅದಿಕ್ಕೆ ನಾನುವ ಸಾಕು ಬುಡಿ ಇಪ್ಪತ್ನಾಲ್ಕ್ ಒ ಊರ್ ಹತ್ರ ಹಂದ್ಬಿಟ್ಟು ನಾನು ಸುಮ್ನೆಾಗಿದ್ದೀನಿ ಸ
ಪರಾವಾಗಿಲ್ಲ ಸರ್ ಏನ್ ಮಾಡಕ್ ಆಗಲ್ಲ ಹ ಏನಯತ್ ಪಿಕ್ಕಿಂಗ್ ಪ್ಯಾಕಿಂಗ್ ಸರ್ ಬರ್ ಸರ ಇಲ್ಲಿವೆ ಅಂತವ್ರು ಯಾರು ವರ್ಕ್ ಮಾಡಲ್ಲ ಸರ್ ಅವ್ರು ಎಲ್ಲಾ ಬಿಝಿ ಆಬುಟದೀಗ ರಾಜು ರಾಜು ಇದ್ದಾರೆ ಸರ್ ರಾಜು ರಾಜು
ರಾಜು ಆಗಲಕನ್ನ್ರಿ ರೀ ಎಲ್ರಿ ಆಯ್ತಾರ್ ರಾಜು
ಹ ಆ ಆಡವರ್ಕು ಜಾಸ್ತಿ ಸರ್ ಅದು
ಹಾ ಹ ಆಮೇಲೆ ಈಕಿದು ಹೊಡ್ ಬಂದ್ವ ಹಾರ್ಡ್ ವರ್ಕು ಚಿಕ್ಕಿಂಗ್ ಪ್ಯಾಕಿಂಗ್ ಹೋಗಯ್ಯ ಹೊರ್ಗಡೆ ಹೋಗ್ಬೇಕಾ ಇಲ್ಲ ಮೂಟೆ ಗಿಟ ಹೊರ್ಬೇಕಾಯ್ತಾ ಏನೀಲ್ಲ ತಾನೆ
ಅ ಇವಾಗ ನಾನ್ ಮಾಡಿದೇನ ಫ್ಲಿಪ್ಕಾರ್ಟ್ ಹೇಳ್ ತಿಿ ಕೇಳಿ ಪಿಕ್ಕಿಂಗ್ ಪ್ಯಾಕಿಂಗ್ ಮಾಡ್ಬೇಕು ಬಂದು ಲೋಡ್ನು ಇಳಿಸ್ಕೊಂಡು ತಿರ್ಗಾ ಎಮ್ಟಿ ಬಾಕ್ಸ್ ನ ಅನ್ಲೋಡ್ ಮಾಡ್ಬೇಕ್ ಸ
ನಮ್ಮಲ್ಲಿ ಲೋಡ ಏನ್ ಅಷ್ಟೊಂದು ಜಾಸ್ತಿ
ಹೇಳಕ್ ಆಗಲ್ಲ ಸಾರ್ ಸಾರ್ ಇವಾಗ ಹೇಳಾಕ್ ಆಗಲ್ಲ ಹ ಫೆಸ್ಟಿವಲ್ಸ್ಗಳಿಗೆಲ್ಲ ಹೇಳಕ ಆಗಲ್ಲ ಹ
ಹಾ
ಈಗ ಬಿಗ್ ಬ್ರಾಂಡ್ ಡೇಸ್ ಅಂತ ಕೋಡ್ತಾರಲ ಸರ್ ಅಂತವಕಲ್ಲ ಮತ್ತೆ ಫೆಸ್ಟಿವಲ್ಸ್ ಗಳು ಜಾಸ್ತಿ ಇರ್ತಾವ ಸರ್ ನೋಡು
ಫೆಸ್ಟಿವಲ್ಸ್ ಇದ್ದಾಗ ಏನು ಮಾಡಕಗಲ್ಲ ಸರ್ ಫೆಸ್ಟಿವಲ್ ಅ ಎ ಎಲ್ಲ ಮಾಡ್ಲೇಬೇಕು ಏನ್ ಮಾಡ್ತೀರ ಹೇಳಿ ಆ ಟೈಮ್ ಅಲ್ಲೇ ತಾನೇ ಪ್ರಾಫಿಟ್ ಆ ಟೈಮ ಅಲ್ಲಿ ಬುಟ್ಬ ಬಿಡಕ ಆಯ್ತದ ಮಾಡ್ಲೇಬೇಕು ಈಗ ಅಷ್ಟಿನಿಂದ ಕೆಲಸ ಮಾಡ್ಕೊಂಡ ಬಂದಿದೀವಿ ಅಂದ್ರೆ ಕೆಲ್ಸ ಇಲ್ದಾರ ಟೈಮ ಅಲ್ಲೂ ಕೆ ಸಂಬಳ ಹಾಕ್ಕೊಟ್ಟಿದ್ದಾರೆ ಅಂತಂದ್ರೆ ಕೆಲ್ಸ ಇದ್ದ ಮಾಡ್ಲೇಬೇಕು ಸರ್
ಹ ಸರ್
ಹಾ ಮತ್ತೆ ಬಿಟ್ಬಿಟ್ಟ ಹೋಗ್ಬಿಟ್ಟಕಯ್ತು ಕೆಲ್ಸ ಜಾಸ್ತಿ ಆಯ್ತು ಅಂತ.
ಅಲ್ಲಿ ಒ--ನಿಮಗ ಓಟಿ ಇರುತ್ತೆಲ್ಲ ಅಂದ್ರೆ ಹುಡುಗರುಗಳ ಮಾತ್ರ
ಹ ಇಲ್ಲ ಸಾರ್ ನಮ್ ಎಷ್ಟ ಅವರ್ ಮಾಡಿದ್ರು ಓಟಿ ಇರಲ
ಹಾ
ಹುಡುಗರು ಮಾತ್ರ ಓಟಿರೋದು ನಮಗ್ ಓಟಿ ಕೊಡಲ
ನಿಮ್ದ ಯಾವ್ಯಾರ ನಿಮ್ದ ಯಾವ್ಯಾರ್ಯಾದಲ್ಲಿ ಸರ್ ಹೊಟ
ಹ ಸಾರ್ ನಿಮ್ಗೆ ಅಕ್ಷಯ ಬಂಡ್ರ ಗೊತ್ತಸಾರ್
ಗೊತ್ತಿಲ್ಲ ಹೇಳಿ ಸರ್ ಹ್ಮ
ಹ ಸರಸ್ವತಿಪುರಂ ಗೊತ್ತಾ
ಹಾ ಗೊತ್ತು ಸರ್ ಹ ಸರ್ ನೀವು ಸಿ ಬಿ ಎಸ್ಂದ ಹೋಗ್ಬೇಕಾ
ಹ್ಮ ಸರ್ ಸಿ ಬಿ ಎಸ್ ಇಂದಾನೇ ಹೋಗ್ಬೇಕು ಸರ್ ಹ್ಮ್. ಸಿ ಬಿ ಎಸ್ ಇಂದ ಹದ್ನಾಕು ರೂಪಾಯಿ ಬಸ್ದೆ ಸರ್ ಅಲ್ಲಿಗ
ಅದ ನೆ ಲೆಕ್ಕಾಕ್ ಬಳೆ ಬಿಡಿ ಸ್ಯಾಲರಿ ನೆ ಬರ್ತೇ
ಸ್ಯಾಲರಿ ಬರತದ ಅಂದ್ರೆ ಸ್ಯಾಲರಿಲಿ ಅರ್ಧ ಅದಕ್ಕೆ ಹೋಗಲ್ವ ಸರ್ ಅದು ನಿಮ್ದೊಂದ್ ಮಾತಕೆಳ್ಬೇಕಾಯ್ತು. ಏ ನಿಮ್ ತಮ್ಮಾರ ಎಲ್ಲ ಮೈಸೂರ್ಗ ಅಪ್ ಡೌನ್ ಮಾಡ್ತತಿದ್ದರೆ ಕೆಲ್ಸ ದಿನ ಅಂತ ಹೇಳ್ತಿದ್ರಲ್ಲ ಹ ಬಸ್ ಬಾಸ್ ಮಾಡ್ಸ್ಕೊಂಡಿದಾರ
ಸರ್ ನು ಬಸ್ ಪಾಸ ಕಾಲೇಜ್ಲಿ ಆಯ್ತಾರೆ ಸರ್ದ
ಓ ಕಾಲೇಜು ದು ಈಗ ನಾವು ಮಾಡಸ್ಕೊಬೇಕು ಅಂತಂದ್ರ ಮಾಡ್ಕೊಡ್ತಾರ
ಮಾಡ್ಕೊಡ್ತಾರ ಸರ್ ಮಾಮೂಲಿ ಮಂತ್ಲಿ ಪಾಸ್ ಮಾಡ್ಸ್ಕೊಬೋದ ನೀ
ಹೌದಾ ಕೆ ಎಸ್ ಆರ್ ಟ ಸಿ ಮಾಡ್ಕೊತಾ ನಾನ್ ಇದವರೆಗ ಬೇರೆ ಎಂತ ಮೈಸೂರ್ ಬಸ್ ಸ್ಟಂಡ್ ಬಸ್ ಸ್ಟಾಂಡ್ ಲಿ ಮಾಡ್ಕೊಡ್ತಾರೆ ಅನ್ಕೊಂಡಿದೆ
ಹಾ ಕೆವಳ ವಿಚಾರತ ಸರ್ ಡಿಪ್ಲೋಮ ಹಾ ಡಿಪ್ಲೋಮ ಗುಜಾರ ಸ ಮಾಡಿಕೊಡ್ತಾರಾ ಅಂತ ಡಿಪೋ ಹೋಗ್ಬೇಕ್ ಇಯರ್ ಅಲ್ಲಿ ಒಂದ್ ಮೂರ್ ಸತ್ ಹ ಮೂರುವರೆ ಸಾವಿರದಂತೆ ಸಾ
ಮೂರು ವರ್ಷ
ಹಾ ಸರ್
ಹ್ಮ್ ಸರಿ ನೋಡೋಣ ಹೋಗಿ ವಿಚಾರಿಸಕೊಂತಿನಿ
ಸರಿ
ಹ್ಮ್
ಇನ್ನೇನ್ ಸಾರ್ ಹೇಳಿ ಸಮಾಚಾರ
ಸಮಾಚಾರ ಏನ ಹೇಳೋಣ ಸರ್ ನೀವು ಹೇಳ್ಬೇಕು ಅದಕ್ಕೆ ಕೇಳ್ದ ಎಷ್ಟ ಪಾಸ ಏನೇ ಇತ್ತು ನಾವು ಡೈಲಿ ಅಪ್ ಆಂಡ್ ಡೌನ್ ಮಾಡೋಣ ಅಂತ ನಾನು ಒಂದ್ ಎರಡ್ ಸಾವಿರ ಎರಡ್ವವರ್ ಸಾವಿರ ಆಗ್ಬೋದು ಅಂದ್ರೆ ನೀವನ್ಸ ಮೂರ್ ಸಾವಿರ ಅನ್ಬಿಡ್ರಿ
ಸರ ಅದ ಕಾಲೇಜ್ ಹುಡ್ಕಂಗಗೆದ್ರೆ ಒಂದ್ ವರ್ಷ ಸರ್ ಏನಸ ನಿಮ್ಗೆ ಅದೇನೋ ಮೂರ್ವರ್ ಸಾವ ಅಂತ ಹೇಳ್ತಾರೆ ನೋಡ್ ನಾವು ಸರಿಯಾಗಿ ವಿಚಾರಸಿಲ್ಲ ಸರ್ ನೀವೇ ಒಂದ್ಸತಿ ಭೇಟಿ ಮಾಡಿ ಸರ್
ಹ್ಮ ನಾಳೆ ಹೋಗ್ತೇನ್ ಬಿಡಿ ಭೇಟಿ ಮಾಡ್ತೇನಿ ನಾಳೆ ತಲೆ ಕೆಡಸ್ಕೊಬಿಡಿ ಹಾ ಹಾ ಹಲೋ ಹಾ ಸರ್ ಹಾ ಸರ್ ಮಾತಾಡ್ತಿಲ್ವಲ್ಲ ಹಲೋ
ಹಾ
ಹಾ ಈ ಮಾತಾಡು ಮಾತಾಡು ಪಾಸ್ ಎಷ್ಟು ಎಷ್ಟ ಸಾವ್ರ ಮಾಡ್ಸ್ಕೊಳ್ಬೇಕು ಸರ್ ಪಾಸ್ನ ಮೈಸೂರ್ಗ ಈ ಕೊಳಗಾಲದಿಂದ ಕೊಳಗಾಲದಿಂದ
ಅದು ಸ್ಟೂಡೆಂಟ್ ಪಾಸ್ ಆದ್ರೆ ಒಂದು ವಾರ ಆಯತಿದೆ
ಅಂದ್ರೆ ಒಂದು ಒಂದು ಒಂದು ಹಾ
ಮಾಮೂಲಿ ನಾರ್ಮಲ್ ಯಾರ ಕೆಲ್ಸ ಕೆಲ್ಸಕ್ ಹೋಯ್ತಾರಲ್ಲ ಅದಾದ್ರೆ
ಹಾ
ಎರಡು ವರೆ ಇರ್ಬೋದು ಅಥ್ವಾ ಮೂರ ಇರ್ಬೋದು
ಎರಡೂವರೆ
ಹಾ ಎರಡೂವರೆ
ಹಾ ಸರ್
ಅರವತ್ ಕಿಲೋಮೀಟರ್ಲ್ಲಿ ಹಾಕದು
ಹಾ
ಆ ಕಡೆ ಈ ಕಡೆ ಎಲ್ಲೇ ಹೋದರು ಅರ್ವತ್ ಕಿಲೋಮೀಟ್ರ ಪಾಸ್ ತೋರ್ಸುದ್ರೆ ಹೋಗ್ಬೋದು ಹ್ಮ್
ಮತ್ತೆ ಈಗ ನಮ್ಮ್ ಕೊಳ್ಳೇಗಾಲದಿಂದ ಮಾಡ್ಕೊಡ್ತಾರ ಸ್ಟೂಡೆಂಟ್ ಪಾಸ್ನ
ಕೊಳ್ಳೇಗಾಲದಿಂದ ಮಾಡ್ಕೊಡಲ್ಲ ಕುಂತೂರಿಂದ ಮಾಡ್ಕೊಡ್ತಾರೆ ಬೇಕಾರೆ ಕುಂತೂರಿಂದ ಮಾಡ್ಕೊಡ್ತಾರ ಇವಾಗ ನಮ್ಮ ಚಿಲ್ಕೋಡಿಂದನೇ ಮಾಡ್ಕೊಟ್ರೇ
ಮಹಾರಾಜ ಕಾಲೇಜ್ಗೆ ಸೇರ್ಕೋಬೇಕು
ಹಾ
ಹೂ ಅದಕೋಸ್ಕರ ನಮ್ಮ ಪಾಸ್ ಮಾಡಸ್ಕೊಳ್ಳದು ಹೆಂಗೆ ಅಂತ ಕೇಳ್ಬೇಕು
ಹಾ ಹಾ
ಪಾಸ್ ಮಾಡ್ಕೊಳೋ ಹೆಂಗೆ ಅಂತ ನಾವು ಕೇಳ್ಕೊಡ್ಬೇಕು ನೀವು ಹೇಳ್ಕೊಡ್ಬೇಕ್ ಇವಾಗ
ನಿನ್ ತಲೆ ಕೆಡಿಸ್ಕೊಬೇಡ ನನ್ ಇಷ್ಟ
ಹಾ ಹಲೋ ಇಸ್ಕೊ ಇಸ್ಕೊ ಇನ್ನೊ ಇನ್ನೊ ಇನ್ಯ ನಿಮಿಷ ಅಷ್ಟೇ
ಹಾ
ಹಾ
ಸರ್ ಯಾವ್ ತರ ಸರ್ ಹಾಗಾದ್ರೆ ಇವಾಗ ನಮ್ಮ್ ಊರಿಂದ ಮಾಡ್ಸ್ಕೊಕ್ ಆಗಲ್ವ ಸರ್ ಇವಾಗ ಅರವತ್ ಕಿಲೋಮೀಟರ್ ಅಷ್ಟೇ ಸರ್ ಇರೋದು
ಹಾ ಅದ್ ಅರವತ್ತು ಕಿಲೋಮೀಟರ್ ಮಾತ್ರಮೇ ಈಗ ದೂರ ಆದ್ರೆ ಅ್ ಮಾಡ್ಕೊಡಲ್ಲ ಈಗ ಏನು ಗೊತ್ತ ಮೈಸೂರಿಂದ ಕುಂತೂರು ಮಾತ್ರ ಮಾಡ್ಕೊಡ್ತಾರ ಅಂದ್ರ ಕಾಲೇಜ್ ಹತ್ತ ಇದ್ರ ಕಾಲೇಜ್ ಹತ್ತ ಇದ್ರೆ ಸರಿ ಕಾಲೇಜ್ ಏನ ಸ್ವಲ್ಪ ದೂರ ಏನಾರ ಇದ್ರೆ ಆ ಬರಿ ಕುಂತೂರ್ ಮಾತ್ರ ಕುಂತೂರಿಂದ ನೀನು ಕೊಳ್ಳೆಗಾಲಕ್ಕೆ ಹೋಗಬೇಕು ಅಂತ್ರೆ ಟಿಕೆಟ್ ತಗೋಬೇಕೆ
ಹ್ಮ
ಇವಾಗ ಕುಂತೂರಿಂದ ಕೊಳಗಲ್ಕ್ಕೆ ಎಷ್ಟು ಗೊತ್ತಾ ನಮ್ಮೂರಿಂದ ಇಪ್ಪತ್ತೆಂಟಿತ್ತು ಇವಾಗ ಅಲ್ಗೆ ಇಪ್ಪತ್ತ ಇಪ್ಪತ್ತೊಂದು ರೂಪಾಯಿ ಇರ್ಬೇಕು
ಹಾ
ಹ್ಮ್ ಇಲ್ಲಿಂದ ಜಾಸ್ತಿ ನಮ್ಮೂರಿಂದ ಜಾಸ್ತಿ
ಹಾ ಊರಲ್ಲೆಲ್ಲಾ ನಿನ್ಸು ಹಾ ಸರ್
ಅಲ್ಲಿಂದ ಹದ್ಿನೇಳು ಇಪ್ಪತ್ತೊಂದ್ ರೂಪಾಯಿನತಿ
ಸರ್ ಊರಲ್ಲೆಲ್ಲ ಸ್ಟಾಪ್ ಕೊಡ್ತಾರ ಬಸ್ನ ಅದು ಗೌರ್ಮೆಂಟ್ ಬಸ್ನ
ಹಾ ಕೊಡ್ತರೇ
ಅಂದ್ರ ಬೆಳಗಿನ ಜಾವ ಎಷ್ಟು ಗಂಟೆಗೆ ಹೋಗ್ಬಹುದು ಸರ್ ಕೊಳೆಗಾಲದಿಂದ ನಾವು ಬೆಳಗಿನ ಜಲ ಒಂದ್ ಐದ್ ಗಂಟೆ ನಾಲ್ಕು ಗಂಟೆಗೆ ಸಿಗುತ್ತೆ ಸರ್ ಊರಲ್ಲಿ ಸಿ ಸ್ಟಾಪ್ ಕೊಡ್ತಾರ ಸರ್ ಕುಂತೂರಲ್ಲಿ
ಏನ ನ್ ಮಾಡಿದ್ರು ಸುಮ್ನೆ ಪಾಸ್ ಮಾಡಸ್ಕೊಂಡ್ರ್ರ
ಸರ್ ಅ ಹೇಳಕ್ ಆಗಲ್ಲ ಸರ್ ನೈಟ್ ಅಲ್ವಾ ಸರ್ ಅದು
ನೈಟ್ ಆದ್ರೂ ಕೊಡ್ಬೇಕು ಸ್ಟೂಡೆಂಟ್ ಆದ್ರ ಬೆಳಗೆದ್ರೂ ಕೊಡ್ಬೇಕು
ಹಾ ಸ ನೀವ ಹೋಗಿದ್ದ ಸರ್ ನೀವು ಎಷ್ಟ ಸರ್ ಹೋಗಿದೀಾ ಸರ್ ನೀವು ಯಾವ ಎಕ್ಸಾಮ್ಗೆೋಗಿದರ ಸರ್ ಎಕ್ಸಾಮ್ ಬರಕ ಹೋಗಿದರ ಕಾಲಜ ಹೋಗಿದ್ರಾ ಸರ್ ನೀವು ಹಾ ಸರ್
ಎ ಜಮು
ಸರಿಯಾಗಿ ಕೇಳಿಸತೀರಾ ಸರ್ ನೀವು ಹೇಳ್ತಿರೋದು ನಮಗೆ ಫಸ್ಟ್ವಾಗಿ ಕೇಳಸ್ತಾ ಇಲ್ಲ ಫೋನ್ ಹಿಡ್ಕೊಂಡು ಸ್ವಲ್ಪ ಕರೆಕ್ಟ್ ಮಾತ ಸ್ಟ್ಯಾಂಡರ್ಡ್ ಹಾಗಿ
ಯ ಯಾವ್ ತರ್ ಸ್ಟ್ಯಾಂಡರ್ಡ್ ಯಾವ್ ತರ ಸ್ಟ್ಯಾಂಡರ್ಡ್
ಸರ್ ಕರೆಕ್ಟ್ ಆಗ್ು ಗಂಭೀರತೆಯಿಂದ ಒಂದು ಏಕಾಗ್ರತೆಯಿಂದ ಮಾತಾಡಬೇಕು ನೀವು ಮಾತಾಡ್ತಿದ ಹಾಗೆ ಆ ಕಡೆ ಈ ಕಡೆ ಎಲ್ಲ
ಏಕಾಗ್ರತೆ ಅಂತಂದ್ರೆ ಏನ ಇಲ್ಲಿ ಧ್ಯಾನ ಮಾಡ್ತಿದವ
ಸರ್ ನಿಮ್ಮ